ಹಲೋ.
ಹ್ಮ್.
ಏನ್ ಮಾಡಾತಿ.
ಏನಿಲ್ಪ ಸುಮ್ನೆ ಕುಂತಿದ್ದೇ ನೀ.
ನಾನು ಸುಮ್ನೆ. ಕುಂತಿದ್ದೆ ನಮ್ಮ ಫ್ರೆಂಡ್ ಹತ್ತ. ಚಿಲ್ಲಾ ಆಕಿನ ಜೊತಿ ಮಾತಾಡತಿದ್ಯಾ.
ಹ್ಮ್ ಏನಂದ್ರಿ.
ಏನಿಲ್ಲ ಅದ ಕ್ಲಾಸಸ್ ಬಗ್ಗೆ ಮಾತಾಡ್ದೇವಿ.
ಹ್ಮ್.
ಮತ್ತ ಆಕಿ ಏನೋ ಊರಾಗದಾಳ ಈಗ.
ಮುಗಿತನಾ ಕಾಲೇಜ್ ಇವರ್ದ.
ಹಾ ಹಾ ಮುಗ್ದೈತಿ ಬಟ್ ಇನ್ನ ಸರ್ಟಿಫಿಕೇಟ್ ಅದು ಬಂದಿಲ್ಲ ಮತ್ತ ಅವ್ರ್ದು ಲಾಸ್ಟ್ ಫಂಕ್ಷನ್ ಮಾಡ್ತರಲ್ಲ ಗ್ರಾಜುಯೇಶನ್ ಡೇ ದ. ಅವ್ರದು ಮಾಡಿಲ್ಲಂತ. ತದಕ್ಕ ಇನ್ನ ಹೋಗ್ಬೇಕ್ಲೇ ನಾನು ಬೆಂಗ್ಳೂರು. ಗಂದ್ಲೂ ಆತವಾ ನಾನು ಬರ್ಬೇಕ ಬೆಂಗ್ಳೂರಿಗೀ ಅಂತ ಹೇಳಿದ್ನ್.
ಹ್ಮ ಊಟಾ ಹ್ಮ್. ಆಯ್ತು ನಿಮ್ದು.
ನಮ್ದು ಆದಂಗಾತ. ಈಗ ಮಾಡದ್ಯ. ಹ್ಮ್ ಏನ್ ಮಾಡಿದ್ರು. ಟಕ.
ನಮ್ದ ಮೊಸರ ಬುತ್ತಿ.
ಲೈಕ್ ಬುತ್ತಿ ಟೈಪ್ ಹ್ಮ್.
ಹೆಂಗ್ಲೆ ಅದೇನ್ ಇಲ್ಪಾ ನಮ. ಕಡೆ
ಇಲ್ಲ ಬುತ್ತಿಯೊಳಗ ಬಾಳ ಟೈಪ್ ಇರ್ತವು ಲೈಕ್ ಮೊಸರು ಬುತ್ತಿ ಅಂದ್ರೆ ಜಸ್ಟ್ ಮೊರು ಹಾಕಿ ಹಂಗ ಮಾಡ್ತಾರ ಬಟ್ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರ ಅಂತಂದ್ರೆ ಆ ಮಸ ರು ಪಸ್ಟ್ ಅನ್ನ ಎಲ್ಲ ಮಾಡ್ಕೊಂಡಟ್ಕಂತಾರ
ಅಂದ್ರೆ ಈಗ ನಾರ್ಮಲ್ ಆಗಿ ಬಿಳಿಯ್ಯಾನ ಮಾಡ್ಕೊಂತ ಇವಲ ಹಂಗ
ಬಟ್ ಇದಕ್ಕ ಸ್ವಲ್ಪ ಮಜ್ಜ ಇರ್ಬೇಕ್ ಈಗ ಬಾಳ ಉದುರಿ ಇತ್ತ ಅಂದ್ರ ಹಾಲು ಮತ್ತತ್ ಮೊಸರು ಬಾಳ ಬೇಕಕ್
ಹಾ
ಸೊ ಸ್ವಲ್ಪ ಮುದ್ದೆ ಮಾಡಿಡ್ಕೊಂತಾರ
ಹಾ
ಅನಲ್ಲ ಆಮೇಲೆ ಆಹ ಹ
ಈ ಕಡೆ ಹಾ ಹೇಳ
ಅನ್ನ ಏನ ಮಾಡ್ಕೊಂತಾರ ಅದಾದ್ಮೇಲೆ ಮಿಕ್ಸಿಗೆ ಸ್ವಲ್ಪ ಹ್ಮ್ ಮಸಾಲ ಇರ್ತಾ ಗೊತ್ತು ಹ್ಮ್ ಏನೀನೇ ಅವರು ಪಲಾವ್ ಮಸಾಲೆಲ್ಲ ಹಾಕೊಂತಾರ ಹಾಗೆ ಅದಂತ ಪುಡಿ ಮಾಡ್
ಅದೇ ಜೀರ್ಗ ಸಾಸ್ಮಿ ಮತ್ತೆ ತಾ ಎಲ್ಲ ಒಂದು
ಸಾಸಿವಿ ಜಾಸ್ತಿ ಹಾಕ್ತಾರೋ ಆಮೇಲ್ ಕಸ್ತೂರಿ ಮೆಂತೆ ಆಮೇಲೆ ಅ ಧನ್ಯ ಇರ್ತತಿ ಧನ್ಯ ಪೌಡ್ರದ್ರ ಹೋಗಕಿರ ಧನ್ಯ ಕಾಳ ಇರ್ತವು ಅದು ಇದ್ರು ಓಕೆ ಅದನ್ನ ಮಿಕ್ಸಿಗೆಲ್ಲಾ ಹಾಕಿ ಇಟ್ ಕೋಬಿಕ್ ಸಪ್ರೇಟಾಗಿ
ಹ್ಮ್
ಅದಾದದು ಅನ್ನ ಸ್ವಲ್ಪ ಬಿಸಿ ಇರ್ಬೇಕು ಫುಲ್ ಆರ್ ಮತ್ತೆ ಫುಲ್ ಬ್ಯುಸಿ ಇರ್ಬಾಡ್ದ ಸ್ವಲ್ಪ್ ಬಿಸಿರ್ಬೇಕು ಅದುನ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ ಆ ಹಾಲ್ ಸ್ವಲ್ಪ ಅಂದ್ರೆ ನಿಂಗ
ಕೋಬೇಕ ಎರಡೂ ಹಾಲು ಸಮ ಹಾಲುನೂ ಸ ಸಮ ಮೊಸರು ಸಮ ಹಾಕೊಂಡಿ ಅಂತ ಅಂದ್ರ ಅಷ್ಟ ಟೇಸ್ಟಿ ಅನ್ಸಲ್ಲ ಹಾಲ್ ಹಾಕೊಂಡ್ರ ಜಾಸ್ತಿಷ್ಟ ಟೇಸ್ಟಿ ಅನ್ಸತ್ತ್ ತಿ ಅದನ್ಹಾ ಕೀ ನಾವೇನ್ ಮಸಾಲ ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನ ಹ ಕ್ಕೋಬೇಕ್ ಅದನ್ನ ಹಾ ಕಿ ಕಲ್ಸಿಡ್ಬೇಕು ಆ ಥರ ಮೊಸರು ಬುತ್ತಿ ಇನ್ನೊಂದ್ ಟೈಪ್ ಅಂತಂದ್ರೆ ಎಲ್ಲಾ ಹಣ್ ಗಿಣ್ ಹಾಕಿ ಎರಡ್ ಮಾಡ್ಯಾರ ನಮ್ಮನ್ಯಾಗ ಇವತ್ತು
ಈಗ ಯಾಕ್ ಮಾಡಿರಿ ಹ್ಮ್ ಹ್ಮ್ ಹೇಳ ಹೇಳ
ನಾ ಇದನ್ ತಿನ್ನಲ್ಲ ಇನ್ನೊಂದ ಹೆಂಗದೆ ಎಲ್ಲ ಹಣ್ಣು ಹಾಕಿ ಮಾಡೇತಿ
ಹ್ಮ್ ಹ್ಮ್ ಹ್ಮ್ ಈಗ ಯಾಕ ಮಾಡಿರೀ
ತಿನ್ನಂಗ ಆಗಿತ್ತ ನನಗ
ಹ್ಮ್ ಹ್ಮ್ ಸುಮ್ಮ ಹಂಗ ಹ್ಮ್
ಹ್ಮ್ ಅದ್
ನಿಮ್ದ ನಮ್ದೇನಿಲ್ಲ ಬಜಿ ಮಾಡಿದ್ದೆ ನಿನ್ನೆ ಇವತ್ತೇನು ಬ್ಯಾರೆ ಏಣ್ಣೀದ್ ಮಾಡಂಗಿಲ್ಲ ಅಂತ ಅದು ಚಿತ್ರಾನ್ನ ಮಾಡಂದೇ ನಾ ಮಮ್ಮಿಗೆ
ಹ್ಮ್ ಮಾಡ್ ನಾರ್ಮಲ್ ಚಿತ್ರನ್ನಾನ
ಹಾ ಅಂದ್ರ ಸ್ವಲ್ಪ ಮಸಾಲಿ ಜಾಸ್ತಿ ಅದು ಇದು ತರಕಾರಿ ರ್ಗಿಕಾರಿ ಏನ್ರಲ್ಲ ಹಾಕಿ ಮಸಾಲಿ ರೈಸ್ ಟೈಪ್.
ದಸ್ ತರಕಾರಿ ಹಾಕಿ.
ಹ್ಮ್ ಆತರ ಒಬ್ಬ್ರೊಬ್ಬಗಾರ ನಮ್ಮಮ್ಮಿ. ಅಂದ್ರ ಹಬ್ಬಲ್ಲ ಇನ್ನ.
ಹ್ಮ ಯಾರ್ದ ಹಾ.
ಅದಕ್ಕ ನಮ್ ಕಡೆ ನಾಳೆ ಪಕೀರ್ ಪ ನಿಮ್ ಕಡೆ ಗೊತ್ತದ ಇಲ್ಲ. ಮನಿಗೊಬ್ಬರನ ಪ. ಕಿರಂತ ಮಾಡ್ತಾರ.
ಹ್ಮ್.
ಅವ್ರಿಗೆ ನಾಳೆ ಅದ್ರ. ಸಂಜಿಕ ಆ ಸ್ನಾನ ಅದೆಲ್ಲಾ ಮಾಡ. ಷಿ ಬಾಳ್ ಮಡಿಲೆೇ ಮಾಡ್ಬೇಕ.
ಹ್ಮ್.
ಹಂಗ್ ಮಾಡಿ ಆಹ ಅವ್ರಿಗೆ ಹೊಸ ಬಟ್ಟಿ ತಂಬಂದಿರ್ತಾರ.
ಹ್ಮ್.
ಹ ಕುೂನ್ ಕೊಟ್ಟು ಮತ್ ಮಾದ್ಲಿ ಹಾ ಮಾದ್ಲಿ ಅಂದ ನೋಡ್ನಿ ಮೊನ್ನೆ.
ಹ್ಮ್.
ಆ ಮಾದ್ಲಿ ನೂ ಈಗ ಇವಾಗ ಮಾಡ್ತೇವ. ಮಾದ್ಲಿ ಮಾಡಿ ಮತ್ತ. ಚೊಂಗೆ ಮಾಡಿ. ಕಟ್ ಕಳಸತೆವ್ ಬಾನ. ದೇವ್ರಿರಿಗೆ.
ಹ್ಮ.
ಹ್ಮ್ ಅದ. ಕ್ಕ ನಮಮ್ಮಿ ಬಟ್ಟಿ ತರಾಕ್ ಹೋಗ್ಯಾರ ಊರಾಗೆ ನೋ ನೋಡಿದ್ರ ಆತ್ ಚಂದ ಚಂದನ್ ಸಿಕ್ಕಂದ್ರ ತೊಂಬಂದ್ರತ ಇಲಿಕ್ಕಂದ್ರ ಆಹ. ಇಲ್ಲ ಆ ಪಕ್ಕೀರ್ ಯಾರಗಿರ. ಹುಡುಗು ಮನ್ಯಾಗ. ಹುಡುಗುರ ಆತಾರ ಅದು. ಪಕ್ಕೀರಂತ.
ಹ್ಮ್ ಹ್ಮ್ ಹೌದನ ಹ್ಮ್ಮ್ ನೀ ಡ್ರೆಸ್ ಗೀಸ್ ಏನ್. ತಗೊಂಡಿಲ್ಲನ.
ನಾಳೆ ಬಿಜಾಪುರ್ಕ್ಕ ಹೋಗಬೇಕ್ ಅನ್ನು ಲೆಕ್ಕ ಅದಕ್ ನಾಳೆ ತಗೊಂಡ್ರಾತತ್ ತಲ್ಯಾಗ್ ಅದ. ನೋಡಮ.
ಮಾದ್ವಿ ಮಾಡಿರಿ.
ಹ್ಮ್ ನಾಳೆನೇ ಮಾಡ್ತಾರದನ.
ಹಂಗ ಎಡಿಗಷ್ಟ ನಿಮ್ಗೆನ್ ತಿನ್ನೆ ಪೂರ್ತಿಯಲ್ಲ.
ಅಂದ್ರೆ ಎಲ್ಲಾ ಸೇರ್ಸೆ ನಾಳೆ ಮಾಡ್ತೇನೆ ನೀವ್ ಮಾಡೋ ಮಾದ್ಲಿ ಬ್ಯಾರೆ ನಾವ್ ಮಾಡೋ ಮಾದ್ಲಿ ಬ್ಯಾರೆ.
ನಮ್ದು ರೊಟ್ಟಿ ಒಳಗ್ ಮಾದ್ಲಿ.
ಹ್ಮ್ ನಮ್ದು ಬೇರೆ, ನಮ್ದು ಅದೇನ ಗೋಧಿ ಹಿಟ್ಟಿಂದ ಏನು ಮಾಡ್ತಾರ ಕಂತದ
ಹೌದನಾ
ಹ್ಮ್ ಹಂಗ ಅದು ನಮ್ದು ಬೇರೆ, ಆದ್ರೆ ಹೆಸರು ಸೇಮ್ ನಮ್ದು ನಿಮ್ದು.
ಹ್ಮ್ ನಮ್ದು ರೊಟ್ಟಿ ಗಿಟ್ಟಿ ಏನ ಒಟ್ ನಮ್ದು ಗೋಧಿ ಒಳದ ಅನ್ಕೊಂತಾನ. ಅದೆಲ್ಲ ಹಾರಾಕಿ ಅಮೇ ಎಲ್ಲಿ ಮಿಕ್ಸಿ ಹಾಕ್ತಿ ಏನೋ ಮಾಡ್ತಾರಪ್ಪ.
ಹಾ ಹಾ ಅದಕ್ಕ ಈಗ ನ ಹೇಳಾತಿದ್ದು ಅದೇ ಮಾಡ್ಲಿ ಬಟ್ ನಿಮ್ ಮೊನ್ನೆ ತಂಬಂದಿದ್ದೆಲ್ಲಾ ಅದು ಮಾಡ್ಲಿ ಅನ್ಕೊಂಡ ಗೆ ನಿಮದು ಬರ ಯಂದ ನಮ್ದೇರೆ
ಅದು ಬೇವುಲೆೇ ಮಾದ್ಲಿ ಅಂದಿಲ್ಲಾನ ಬೇವು
ಹ್ಮ
ನಿಮ್ಮ ನಾವು ಬೆಂಗಳೂರ ತಿಂದಿಲ್ಲ. ನಡಾತಯ
ಹ ಹಾ
ಅದು ಬೇವು
ಏ ಮಾಡ್ಲಿ ಎಂದಿನಿ.
ಮಾನ್ರಿ ಅಂದೇನ ಮೇ ಬಿ ಎರಡು ಟೈಪ್ ಮಾಡ್ತಾರಲ್ಲ ನೀ ನೀಕೆ ಹೌದ್ ಹೌದು. ಹೌದೌದು ಈ ಅ ಇದು ಮಾಡಿದ್ದು. ಸಂಕ್ರಾಮಣಕ್ ಒಂದ್ ಟೈಪ್ ಮಾಡಿರ್ತಿವಿ ಮತ್ತ ಇನ್ನೊಂದು ಒಂದ್ ಟೈಪ್ ಮಾಡಿರ್ತಿವಿ ನೀ ಇವ ನಿಮ್ ಸೈಡ್ ಮಾಡ್ತಿರಲ್ಲ ಅದ ಮಾಡ್ತ. ತಿನ ಊರುಟ್ಟ ರಟ್ಟಿ ಮಾಡಿ ಅದ್ರ ಗದಿ ಹಾಸ್ಕೊಂದ್ ಮಾಡಿ ಮಿಕ್ಸಿ ಹಾಕಿ ಅದ ಪುಟಾಣಿ ಕೊಬ್ಬರಿ ಇ ಎಲ್ಲಾ ಹಾಕ್ ಮಾಡಿರ್ತೀವಿ.
ಹಾ ಸೇಮ್ ನೋಡು ಅದ ಮಾಡ್ಲಿ ಅಂತೇವ್ ನಾವು.
ಹಾ ಹಾ ಹಾ
ಎ ಡಾತನನೆಗೆ
ಹ್ಮ್
ಹ್ಮ್ ಹಂಗ್ ಮಾಡ್ತಾರ ಮಾಡಿ ಒಯ್ದಕೊಂಡ ಬಾನ ಕೊಟ್ ಬರ್ತಾರ.
ಹ್ಮ್ ಏನ ಹೆಚ್ಚ ಆತ ನ
ಹ್ಮ್
ಅದ್ ಬೆಂಗ್ಗಳೂರಿಂದ ತಗೋ ಮಂದಿರತ್ತತ್. ಇದದುರಾಗ
ಹಾ ಏನಮ್ಮಲ್ ಬಾರಿ ಇಷ್ಟ ಆಗ್ಬಿಟ್ಟೈತ್ ಎಲ್ಲಾರ್ಗಿ.
ಹಾ
ನಮ್ಗಂದ ತಗೊಂಬ ಮಾತವ ನಮಂಟಿ ಹ್ಮ್ ಆತೇವ ನೀ ಹೋದ್ರ ನೆಕ್ಸ್ಟ್ ಟೈಮ್ ಅವ್ರದ ಐತಿ ಹ್ಮ್ ಅದ ಅವ್ರದ ಐತಿ ಅವ್ರದ ಹೆಂಗ. ದಂದ್ರ ಹಿಂಗ್ ಸರ್ಸೋದ ಗಿರ್ಸದು ಇಲ್ಲಾ ಒಂದ ತರಾ ಅದು ಉಬ್ಬಿ ಬಿಟ್ಟದ್ ಪೇಜ್ ಮ್ಯಾಗಿಿಂದ, ನಮ್ದ ಇದು ಬರಬ್ಬರಿ ನಮ್ಮಂ
ಹಾ ಅದು ಮಾಲ್ ನ ಕ್ವಾಲಿಟಿ ಇಲ್ಲ ಮತ್ ಜಾಸ್ತಿ ಅಮೌಂಟ್ ಎಲ್ಲ ಸೋಚನಾ ಆಯ್ತಿತ್ತು,
ಹ್ಮ್ ಅದ ಅದನ್ನ ತಕೊಂಬ ಅಂತ ಹೇಳ ಅಳ ನೆಕ್ಸ್ಟ್ ಟೈಮ್ ಓಡದ್ತದಂತ ಗೊಿ ಯಾರ್ ಬಂದ್ರು ಹೊರ್ತೈತ್ಲಿ,
ಹ್ಮ್ ನ ಮ ಬ್ಯಾಗ್ ತಗೋ ರೇಟ್ ಆಯತಿ ಎಷ್ಟೋ ಎಲ್ಲಿಗೆ ಬಾಳ ಹೆಲ್ಪ್ ಆಗಿ ಬ್ಯಾಗ್, ಂದು ಎರಡ್ ನೂರು ರೂಪಾಯಿ
ಏ ಇದೊಂದು ಮಿಶೋದಾಗ ಒಂದ್ ಬ್ಯಾಗ್ ಐತ್ಲಿ ಸು್ನೆ ಹಿಂಗ ವೆಿಟಿ ಬ್ಯಾ ಟೈಪ್ ಅನ್ತೈತಿ ಹಿಂಗ ಶೋಕಿನ ಅನಿಸ್ತೈತಿ ಕಳಸ್ತೇನ್ ನಿಂಗಾರ ಟೂ ಹಂಡ್ರೆಡ್ ಒಳಗೆ ಮತ್ರ ಏನು
ಕಳಸು ತಗೋಣನಂತ
ಹ್ಮ್ ನನ್ಗು ಚಂದ ಅನ್ಸೈತಿ ಈ ಆದದ್ರ ನಾವು ಆ ಕಾಡ್ ಬೆಂಗ್ಳೂರ್ ಹೋಗಿ ಬಿಕಲಾ ಅದಕ್ ಅಲ್ಲೇ ಹಾಕಿದ್ರ ತಲತ್ ಹಿಂಗ್ ಮಾಡಿ ಬಿಟ್ಟೆ
ಹ್ಮ್
ಮತ್ ಇಲ್ಲ ಮೇಲೆ ಮಾ ಬರ್ಲ,
ಹೌದದ್ ಮತ್ ಬರಕು ಆಗಲ್ಲ ನಮ್ಗೆ ಬಂದ, ಪಂಚಮಿ ಹಬ್ಬಕ್ಕೆ ಬರದ್ ನಾವ್ ಆಗಸ್ಟ್ ಹಿಂಗ ಏನ್ ಒಂದ್ ಮಂತ್ ಹ್ಮ್,
ಈಗ ನೋಡಿದ್ರ ಆಗ್್ಬಿಡು ಅಂತ ಒಂದು ಬಿಟ್ಟೆ ನಾನು ಮತ್ತೇನ್ ಮಾಡಾತೀರಿ?
ತೇಲ್ಲ
ಲ್ಲೇ ನಿಮ ಹಾ ಹಾ ಬರ್ತಾಳಾಕಿನ ಆದ್ರ ಅದೇ ಅಪ್ಲಿಕೇಶನ್ದೆ ನಡ್ದದಿನ ಹಂಗ ಹೇಳ, ಅೇನು ಹಾಕಿ ಎಲ್ಲ ತೊಳ್ಕಿ, ಗೊತ್ತಿಲ್ಲ ಈಗಪ್ಪ?. ಪ್ಪೇಗಕ್ಕೆ ಅಕಡೆ. ಕೇಳ ಬುಕ್ ಮಾತಾ ಹಿ, ಅದೂನ್ ಆ ಕಡೆ ಇರ್ತದವ ಈ ಕಡೆ, ಹಂಗ ಮಾಡ್
ಅವ್ಳ ಹಾಕ್ಬೇಕಿತ್ ನೋಡ್ಲೆೇ ಟೀ, ಬ ಬಾಳ ಬಿಸಿ ಇದದ್ರ ಬಾಳ ಕರ್ಕೊಂತಾರ ಅವರು
ಅದು ಪ್ರೇಮಿಿದ ಪುಜಿದ ಪುಟ್ಟೆಕ್,
ಯಾವ್ದ
ಪಫುಡ್ ಟೆಕ್ನಾಲಜಿಕ್ಕಿಂತ ಪೂಜ ಇದೆ, ಬಿಸಿ ಎ ಪ್ರೇಮಿದಕ, ಅಂದ್ರೆ ಅದು ಅಗ್ರಿ ಒಳಗೆ ಬರ್ತದ ಫುಡ್ ಟೆಕ್ನಾಲಜಿ ಅಂತ ಇಲ್ಲ ಮ್ಯಾಗಿ ಮ್ಯಾಗದ ಅದ್ ಬಾರೆ ಬರ್ತದ, ಇ ಅದಕ್ಕೆ ಮತ್ತೆನ ಇನಪಾ
ಅಕ ಹಂಗಂದ್ರ ಬಯೋಕಾನ್ ಈ ತರ ಹೋಗ್ಬೇಕನ
ಏನು ಇಲ್ಲ ಅಲ್ಲಿ ಆ ಈಗ ಇದ್ರ ಸ್ಟೋರೇಜ್ ಇರ್ತ ಗೊತ್ತು ಮನಕ್ಕ ಅಂತ ನ ದ್ರಾಕ್ಷಿದ ಒನ ದ್ರಾಕ್ಷಿ ಮತ್ತಲ್ಲಿ ಹೊಂಟಾಳ ಒಂದ್ ಹದ್ೈದು ಕೊಡ್ತನ ಅಂತಾರಂತ
ಹ್ಮ್
ಹ್ಮ ಸುಮ್ ಹೋಗಿಗ ಸದೆ ಅಂದ್ರೆ ಅಕಿ ಇನ್ನೊಂದ ಯಾವ್ದೋ ನಾ ಎಕ್ಸಾಮ್ ಹೇಳಿದ್ ನೋಡ್ಲಿ ಒಂದ ಆ ಮೂಲ್ ಏನ್ ಯಾವ್ದ ಒಟ್ಟ ಮಿಲ್ಕ್ ಪಫೆಡರೇಷನ್ ನೋಡ್ವಾ ಕೆಮೆಪ್ ಕೆಮೆಪ್ದ ಇಲ್ಲ ಅದು ಆ ತರ ಡಿಗ್ರಿದವ್ರಿಗೆ ಬರ್ತದ ಅಗ್ರಿ ಅಗ್ರಿಿಯಳ ಕಲ್ತೋ್ರಿಗೆ ನೋಡ್ದೇನಾ ಒಂದ್ಸರಿ ನೋಡ್ಬೇಕಿನ ಕರೆಕ್ಟ್ ಆಗಿ ಬಟ್ ಒಂದ್ಸರಿ ನೋಡ್ದಾದ್ರೆ ಹಂಗೆ ಅನಿಸ್ತು ಆದ ಡಿಗ್ರಿ ಮಾಡಿದ್ ಎಷ್ಟು ಬರ್ತದ ಕಾಣ್ತೈತ್ ಅದ ಅದ ನೋಡ್ಬ ನೋಡ್ ಕಕ್
ಹ್ಮ್
ಹ ಸರಿ ತ ಮತ್ತ್ ನಾಳೆ ಹಸ್ತ ಸರಿ ಬಾಯ್ ಗುಡ್ ನೈಟ್,